ಹ್ಮ
ಹಲೋ ಹಲೋ ಏನ ನಡದಪ್ಪ ಸಂದೀಪ.
ಎನಿಲ್ ನೋಡಪ್ಪ.
ಇದು ವಾಟ್ಸಪ್ ನಾಗ ವೆಟನರಿ ಗ್ರೂಪ್ ಸಪರೇಟ್ ಗ್ರೂಪ್ ತಗ್ದ ಅದ್ರೊಳಗ ಬೇಡಿ ಕೆ ಎನ್ ಏನೋ ಕೇಳರ್ ಹೇಳ್ಯ.
ಹ್ಮ್
ಮೆ ಟ್ರೈನಿಂಗ್ ಡಿಪ್ಲೊಮದು ನಂಬಲ್ಲಿ ಜಾಬ್ ಇದು ಮಾಡದ ಸಿಗಲಾಗ್ಯದಲ್ ಯಾರಿಗ್ಬಿ.
ಹ್ಮ್.
ಹೇಳು ಜಾಬು ಯಾರಿಗ ಸಿಗಲಗ್ಯದ ಅದಕ್ ಒಂದ್ ಗ್ರೂಪ್ ಮಾಡ್ಯಾರ ಎಲ್ಲೋರು ಹೋರಾಟ ಮಾಡಣ ಅದು ಮಾಡಣ ಇದು ಇದು ಮಾಡಣ ಅಂತ
ಹ್ಮ್.
ಅದಕ್ಕೆ ಯಾರ್ಯಾರ ಜಿಲ್ಲೆ ಇಂದ ಅವ್ರ ಅವ್ರು ಹೋರಾಟ ಮಾಡ್ರಿ ಅಂತ ಹಾಕ್ಯಾರ.
ಹ್ಮ್ ಹ್ಮ್.
ಯಾವ ಅವಾಗ ಮೀಟಿಂಗ್ ನಡೆದಿತ್ತೊಡ್ ನಿಂಗ ಹೇಳಿನ ನೋಡ ಅವಾಗ.
ಹ್ಮ್.
ಹಾತ್ಮಿಯ ಸೇನೆ. ತರೆ ಈ ಹಿಂದೆ ನಡೆದಿರುವ ಗೂಗಲ್ ಮೀಟಿಂಗ್ ನಲ್ಲಿ ಹೇಳಿದ ಹಾಗೆ ಸಂಘಟನೆಯನ್ನು. ಬಲಗೊಳಿಸುವ ಉದ್ದೇಶದಿಂದ ಮೇಲ್ವಣಿಸಿದೆ.
ಹ್ಮ್.
ಗೂಗಲ್ ಫಾರ್ಮ್ ಅನ್ನು ಎರಡು ದಿನಗಳ ಒಳಗೆ ಸಲ್ಲಿಸಬೇಕು ಅಂದರ.
ಹ್ಮ್.
ಅವ್ರೊಂದು ಫಾರ್ಮ್ ಬಿಟ್ಟಾರ ಅಂತೇಳಿ.
ಹ್ಮ್.
ಫಾಮ್ದಾಗ ಫಿಲ್ಅಪ್ ಮಾಡಿ ಯಾರ್ಯಾರ ಯ ಯಾ ಯಾ ಕಾಲೇಜ್ನಿಂದ ಮಾತಾಡ್ತಿರಿ ಅವ್ ಐದು ಕಾಲೇಜ್ನಿಂದ. ಎಲ್ಲೋರು ಒಬ್ಬೊಬ್ರು ಸ ಟ ಹಿಂಗ್ ಇದ ಇರ್ತಾರಲ್ಲ ಎ ಎಮ್ ಏಮ್ ಎಲ್ ಎ ಯಾರಿಗನ ಹಿಡ್ಕೊಂಡು ಹೊಸ್- ವಸ್ಟು ಮಂದಿಗಿ ವ ಐದು ಐದು ಕಾಲೇಜ್ ಕಡಿಂದ.
ಹ್ಮ್.
ಇದು ಪ್ರತಿಭಟನೆ ಮಾಡಂದಿರ ಅವ್ರು.
ಹಾ.
ಅಂದರ್ ಎಲ್ಲಿಗ್ ಬಂತೆನೋ ಅದು ಗೊತ್ತಿಲ್ಲದು.
ಏ ಬ ಎನ್ ಫಸ್ಟ್ ಇಯರ್ ದೊರು ಎನ್ ಸೇ ಸೆಕೆಂಡ್ ಇಯರ್ ಮುಗದೋರ್
ಇಲ್ಲ ಈಗ ಮುಗ್ದೋರ್ದು ಬಾಳ ವರ್ಷ ಐತಲ್ರಿ ಜಾಬ್ ಸಿಕ್ಕಿಲ್ಲಲ್ಲ.
ಹ್ಮ್.
ಅದಕ್ಕ ಅವ್ ಮನ್ಯಾಗೆ ಕೂಡದ ಅದು ಇದು ಮಾಡತಾವು ವೇಸ್ಟ್ ಮಾಡ್ಲತವಲ್ಲ ಅದಕ್ ಒಸ್ ಇಷ್ಟ ಮಂದಿ ಆರಾ ಅಂದ್ರ ಮ್ಯಾಕ್ಸಿಮಮ್. ಹಾ ಸಾವಿರದ ಇಪ್ಪತ್ನಾಲ್ಕು ಮಂದಿಯಾರು ಇದ್ದಾರ.
ಹೌದ.
ಹೊಸಿಮಂದಿ ಉದುರಿಯಾವ. ಈಗ. ಡಿ ಗ್ರೂಪ್ ನೌಕರರಿಗೆ ಯಾವುದೇ ಮುಂಬಡ್ತಿಯನ್ನು ನೀಡಬಾರದು ಅಂದ್ರೆ ನಮ್ದು. ಅದಿಕ್ಕೆ ನಾ ಡಿ ಗ್ರೂಪ್ ದವ್ರರಿಗೆ ನೌಕರಿ ಸಿಗ್ಲಪ್ಪ ನಮಗೆ ಸಿಗಲಾಗದ
ಹ್ಮ್
ಆ ಪಶು ವೈದ್ಯಕೀಯ. ಪರೀಕ್ಷಕರ ಹುದ್ದೆಯಿಂದ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರಿಗೆ. ಹಾ ಪಶು ವೈದ್ಯಕೀಯ ಪರೀಕ್ಷೆದಿಂದ ಮುಂಬಡ್ತಿ. ಪಶು ವೈದ್ಯಕ ಪರೀಕ್ಷಾದಿಂದ ಜಾನುವಾರು ಅಧಿಕಾರಿ ಹೀಗೆ ಮುಂಬಡ್ತಿಯನ್ನು ನೀಡಬೇಕು.
ಹ್ಮ್ ಯಾವ್ ಮಾಡ್ತೋವು ಯಾವು ಮಾಡಲ್ಲ.
ಹ್ಮ್ ಮತ್ ಯಾವು ಮಾಡದು ಅದಿಕ್ಕೆ ಅವ್ರು ಗ್ರೂಪ್ ಟು ಮುಚ್ಚಕ್ ಬಿಟ್ರು.
ಹ್ಮ್ ಹೋದವರ್ಷ ಹಿಂಗೇ ನಮ್ಮ. ಮಾಡ್ರಿ ಅಂತ ಮೊದ್ಲ್ ಒಂದ್ಸಲಿ ಹೆಂಗ್ ಮಾಡ್ರಿ ಯಾರು ಮಾಡಿಲ್ಲ ಅಂತ.
ಹ್ಮ
ಹೆಂಗೆ ಮಾಡರು.
ಆ ಬೇರೆ ಕಾಲೇಜು ಮಾಡ್ತಾರ ಮಾಡವ್ರು ನಮಿಗೆ ಮಾಡಲ್ಲ
ಹೇ ನಮ್ ಕಡಿ ನೋಡಪ್ಪ ಫಾರ್ಮ್ ತ್ರೀ ಫೀಲ್ಅಪ್ ಮಾಡ್ಯಾರಪ್ಪಾ. ಯಾರೋ ಅವನೇ ಫಸ್ಟ್ ಫಾರ್ಮ್ ಫಿಲ್ಅಪ್ ಮಾಡಿ ಪಶು ವೈದ್ಯರ ಸಂಘದಿಂದ ಈಗಾಗಲೇ ಬಿ ವಿ ಎಸ್ ಸಿ. ಪದವಿ ಪಡೆದವರು ನಮ್ಮ ಇಲಾಖೆಗೆ ಬೇಡ ಎಂದು ವಿರೋಧವಾಗಿ. ಡಿಪ್ಲೊಮ ಮಾಡಿದವರು ಬೇಕು. ಬೇಕು ಎಂದು ಅವರು ನಮ್ಮ ಪರವಾಗಿ ನಿಂತಿದ್ದಾರೆ ಅಂದು. ಡಾಕ್ಟರ್ ಮಾಡಿದಾರೆ ನಮ್ಮ ಬ್ಯಾಡ ಅಂದರಂತ
ಹಾಕಬೇಕು ವಿ ಐ ಪಿಗಳು ಬ್ಯಾರೆ.
ಹಾ
ಹ್ಮ್.
ಎಲ್ಲರೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡರೆ ಮಾತ್ರ ಜಯ ಸಿಗುತ್ತದೆ ಇಲ್ಲವಾದ್ರೆ. ಕಷ್ಟವಾಗುತ್ತದೆ ನೋಡು
ಹ
ಹ್ಮ್
ಏನ್ ಹಾಕ್ಯಾರ
ಮತ್ತ ಪಶು ವೈದ್ಯರ ಸಂಗ್ರಂದ್ರು ಈಗಾಗಲೇ ಇಲಾಖೆ. ಆಕೆಯಲ್ಲಿ ಸೇರಿಕೊಂಡವರು ಕಿಶಿ ಇದು ಕಿರಿ ಪಶು ವೈದ್ಯಕೀಯ ಸ್ನೇಹಿತ. ತರಿಗೆ ಮುಂಬಿಡ್ತಿ ಪ್ರಮೋಷನ್ ಸಹ ಸಿಗುತ್ತದೆ ಪ್ರಮೋಷನ್ ಸಿಗ್ತು ಅಂತ.
ಹ್ಮ್
ಕಿರಿಯ. ಪಶು ವೈದ್ಯಕೀಯ ಪರೀಕ್ಷದಿಂದ ಪಶು ವೈದ್ಯಕಯ ಪರೀಕ್ಷೆ ಮು ಮುಂಬಡ್ತಿ.
ಪಶು ಜಾನುವಾರ ಅಧಿಕಾರ ಹೀಗೆ ಮುಂಬಡ್ತಿಯನ್ನು ನೀಡಬೇಕು.
ಹ್ಮ್ ಹ್ಮ.
ಅವರು ಬಾಳ ಎಲ್ಲ ಸಂಘಟನೆ ಎಲ್ಲಾ ಪಿ ಡಿ ಎಫು ಏನೇನೋ ರೆಡಿ ಮಾಡ್ಯಾರ ಅವರು.
ಆತ ಗ್ರೂಪ್ ಜಾಯನ್ ಆಗಿರಾವ್ರ್ ಅವ್ರೇ ಅಲ್ಲ.
ಹ್ಮ್ ಅವ್ರ ಅವ್ರದ ಹೇಳ್ಯ ಅವ್ರದು ರೂಲ್ಸ್ ಹೇಳ್ಯ.
ಹ್ಮ್.
ಒಬ್ಬ ಒಂಟಿ ಮನುಷ್ಯ ಹೊರಡಬೇಕ್. ಹೊರಡಬಹುದು ಆದರೆ ಸಂಘಟನೆಯು ಇತಿ ಇತಿಹಾಸವನ್ನು ನಿರ್ಮಿಸಬಹುದು ಅಂತ. ಮೊದಲನೇದು ಎರಡನೇದು. ಜನರು ಎಲ್ಲೆಲ್ಲಿ ಒಟ್ಟು ಇದಏನು ಹೊಟ್ಟಾ ಗೂಡುತ್ತಾರೋ. ಅಲ್ಲಿ ಬದಲಾವಣೆಗೆ ಸಂಭವಿಸುತ್ತದೆ ಅಂದ್ರೆ ಜನರು ಎಲ್ಲಿ ಒಗ್ಗಟ್. ಅದ್ರಲ್ಲಿಸ ಬದಲಾವಣೆ ಆಗೋದು ಸಂಭವಿಸುತ್ತದೆ ಅಂತ.
ಹ್ಮ .
ಸಂಘಟನೆ ಎಂದರೆ ಸಾಮಾನ್ಯ ಜನರ ಅಸಾಧಾರಣ ಶಕ್ತಿ ಮೂರನೇದು.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
ಹ . ನಾಕನೇ ಏಕತೆಯಲ್ಲಿ ಬಲವಿದೆ ಅದು ಸಂಘಟನೆಯ ನಿಜವಾದ ಅಂಶ.
ಹಾ.
ಆರನೇದ ಸಯೋಜನಾತ್ಮಕ ಶಕ್ತಿ ಎಂದ್ರೆ. ತಡಲ್ಯವಾದ ಮರಳು. ಯೋಳ್ನೇದ ಸಂಘಟನೆಯ ಎಂದರೆ ಹೋರಾಟದ ಮೊದಲನೇ ಹೆಜ್ಜೆ ಎಂಟನೇದ. ಒಟ್ಟಾಗಿ ಯೋಚಿಸಿರುವ ಜನರು ಸಮಾಜವನ್ನು ಬದಲಾಯಿಸುತ್ತಾರೆ.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
ನಾ. ಬಾಳಬ ಮೂವತ್ತೆಂಟು ಅಬ್ಬಬ್ ಅಬ್ಬ ಇವತ್ತು ಬ್ಯಾ.
ಹೇಳು ವಸ್ಸು ಹೇಳ.
ಎಂದ್ರಂದ್ರ ಬೇಾರೆ ಒಂದು ಪ್ಯಾರಲ ಆತ್ಮೀಯ ಸ್ನೇಹಿತ್. ತರೆ ಬಹಳ ಸಮಯದ ನಂತರ ಎ ಎಚ್ ಪಿ ಐ ಅಸೋಸಿಯೇಷನ್ ಮೀಟ್. ಟಿಂಗ್ ಕರೆಯಲಾಗಿದ್ದು ಇಲ್ಲಿ. ಹಿಂದಿನ ಯಾವುದೇ ಚರ್ಚೆಗಳಿಗೆ ಹಾಗೂ ಅದರ ಬಗ್ಗೆ ಮಾತ್. ತನಾಡಲು ಅವಕಾಶವಿಲ್ಲ ಅಂದ್ರೆ ಮೊದಲ್ ನೆವ್ರು ಒಂದ್ಸಲ ಮಾಡಿರಂತ ಗ್ರೂಪ್.
ಹಾ.
ಅದು ಫೇಲಾಯ್ಯದು.
ಏ ಬ್ಯಾಚ್ ನಂಬರ್ ಹಾಕಿರೆನು ಇದು ಬ್ಯಾಚ್ ಇಯರ್.
ಬ್ಯಾಚ ಗೀಚ್ ಅವ ಏನ್ ಹಾಕಿಲ್ಲ ಹಂಗಿಲ್ಲ ಮಾಡ್ಯಾರಂತ ಮೊದ್ಲು ಒಟ್ಟ ಅಂದರು. ಒಂದು ಈಸ ವರ್ಷ ಐ್ತಲ್ಲ ಈ ಈಸ ಈಸು ಒಂದ್ ಯೋಳ್. ಏಳ ಎಂಟು ವರ್ಷದಾಗ್ ಒಂದು್ ಒಂದು. ಎರಡ್ ವರ್ಷ ಹೊಟ್ಟೆ ಗೌರ್ಮೆಂಟ್ ಜಾಬ್ ಸಿಕ್ಕದ ಉಳ್ಕೆ ವರ್ಷ ಇವ್ರ್ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಇನ್ನು.
ಅವಿ ಅಂದಿಲ್ಲ ಸೀ ಟಿ ಬಿ ಕನ್ಫರ್ಮ್ ಮಾಡಿದ್ದಿಲ್ಲ ಅ ತೋರ್ಗಿ.
ಹ್ಮ್ ಅವ್ರಿಗೆ ಡ್ಯರೆಟ್ ಇದ್ರ ಮೇಲೆ ಆಗ್ಯದ ಅವ್ರಗೆ ಪರ್ಸೆಂಟೇಜ್. ಹ್ಮ್ ಹ್ಮ್.
ಅವ್ರಿಗ್ ಡೈರೆಕ್ಟ್ ಪರ್ಸಂಟೇಜ್ ನ್ ಈಗ ಒಂದ ಎರಡ್ ವರ್ಷ ಏನು ಮೂರ್ ವರ್ಷ ಆಯ್ತೋ ಎರಡು ವರ್ಷ ಐತೆೇನು.
ಹ್ಮ್ ಹ್ಮ್.
ಹ್ಮ್.
ಕಡ್ಡೆ ಈಗ ಅವಕಾಶವಿಲ್ಲ ಇದು ಎಲ್ಲವು. ಕಡ್ಡಾಯವಾಗಿ ಪಾಲಿಸಬೇಕು ಹಾಗು ಮುಂದೆ ಏನು ಮಾಡ. ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಮಾತ್ರ ಚರ್ಚೆಗೆ ಅವ
ಹ್ಮ್.
ಮರ್ಯಾದೆ ದಯವಿಟ್ಟು ಮಧ್ಯಾಹ್ನ ಎರಡು ಗಂಟೆಗೆ ನಡೆಯುವ. ಗೂಗಲ್ ಮೀಟ್ ನ ಸಭಯ ಕ್ಕೆ ಸಮಿ ಸರಿಯಾಗಿ ಬಿ ಆ ಸರಿ ಇದ ಆಗಬೇಕು ಅಂತ ಮಿ ಮೀಟಿಂಗ ಜಾಯಿನ್ ಆಗ್ಬೇಕಂತ ಹ್ಮ ಅವಾಗ ಹಕಿದಿಲ್ಲ ಅವಾಗ ನಾ. ಹೇಳಿದ್ ನೋಡ ನೀನಗ ಅವಾಗ ಹ್ಮ್.
ಎ ಎರಡ್ ಗಂಟೆಗಂತ.
ಹ್ಮ್ ಅವಾಗೇ ಎರಡ ಗಂಟೆಗೆ.
ಹ್ಮ್.
ಇದೇಳೇಳೆ ನಮ್ಮ ಇಲಾಖೆಯಲ್ಲಿ ಮಾಹಿತಿಗಳ ಪ್ರಕಾರ ಕೇವಲ ಡಿ. ಗ್ರೂಪ್ ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡಲ ಮಾಡುತ್ತಿದ್ದಾರೆ ಎಂದು. ಸುದ್ದಿ ಅಂದ್ರೆ ಡಿ ಗ್ರೂಪ್ ಆಗ ನಮಕ ಹೆಚ್ಚನ ಡಿ ಗ್ರೂಪ ಯಾರಾದಪ ಅಂದರ
ಹ್ಮ.
ಇಂತ ಸದ್ಯ ನಾಳೆ ನೀವು ಕೂಡ ಡಿ ಗ್ರೂಪ್ಗೆ ಅಪ್ಲೈ ಮಾಡುವ. ಪರಿಸ್ಥಿತಿ ಬರಬಹುದು ಅಂತ.
ಹಾ ಡಿ ಗ್ರೂಪ್ ಅಂದ್ರೆ ಡಿ ಗ್ರೂಪ್ ನ ಹೋಗ ಇದು ಬಂದಂದ ಅಂದಾಗ ಅಲ್ಲಿ.
ಹ ಆ ಪರಿಸ್ಥತಿದಾಗ ಬರ್ಬೋದಂತ ನಾವೀ.
ಹ್ಮ.
ಅಲ್ಲಿಯೂ ಕೂಡ ನಿಮ್ಮ ಆಯ್ಕೆ ಬಹಳ ವಿರಾಳ ದಯವಿಟ್ಟು. ಕೂ ಇಲ್ಲವಾದಲ್ಲಿ ನಿಮ್ಮ ಭವಿಷ್ಯದ ಮೇಲೆ ನೀವು ಕಲ್ಲು ಹಾಕಿಕೊಳ್ಳುತ್ತೀರಿ ಅಂತಂತ. ಅಂತನ.
ಹ್ಮ್.
ನಿನ್ನೆ ನಿಮಗೆ ಸಿ ಎಂ ಮೀಟು. ಸಲುವಾಗಿ ರಾಮನಗರ ಹಾಗೂ ಬೆಂಗಳೂರು ಸುತ್ತಮುತ್ತ ಇರುವವರ. ಮಾಹಿತಿ ಕೇಳಲಾಗಿತ್ತು ಆದರೆ ಸಾವಿರದ ಇಪ್ಪ ಇಪ್ಪತ್ತೈದು ಜನ ಗ್ರೂಪ್ ನಲ್ಲಿ ಯಾರೂ ಇಲ್ಲವೇ.
ಹ್ಮ್.
ಅಂದ್ರೆ ಯಾರು ಸಪೋರ್ಟ್ ಮಾಡಲಾಗ್ಯಾರ ಅಥವಾ ನಿಮ್ಗೆ ಕೇವಲ ಗ್ರೂಪ್ ಮಾಹಿತಿ ತಿಗಾಗಿ ಮಾತ್ರ ಬೇಕಾಗಿದೆ.
ಹ್ಮ್.
ಗ್ರೂಪ್ ಮಾಹಿತಿ ಸಲ್ಲಿಂದೆ. ಅಂದ್ರೆ ಯಾರು ಅವ್ನಿಗೆ ಹೆಲ್ಪ್ ಮಾಡಲ್ಲಆಗ್ಯಾರ ಹ್ಮ್.
ಹಗೆನಾ ಸ ಸಪೋಟ್ ಮಾಡಲಾಗ್ಯಾರ ಅಂದಂಗ ಅಯತ್.
ಹ್ಮ್. ಇವೆಲ್ಲಾ ಹೋರಾಟದಿಂದ ಮಾತ್ರ ಸಿಗುತ್ತದೆ ವಾಟ್ಸಪ್ ನಲ್ಲಿ ಹಾಗೂ ಮನೆಯಲ್ಲಿ ಇದು ಯಾರಿಗೂ ಉದ್ಯೋಗ ಸಿ ಸಿಗೋದಿಲ್ಲ ಅಂತ.
ಹ್ಮ್.
ಯಾರು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಏನೂ ಮಾಡೋಕ ಆಗಲ್ಲ ಇದರ ಮೇಲೆ ನಿಮ್ಮ ಇಷ್ಟ ಅಂತ.
ಹ್ಮ್ ಹ್ಮ್.
ಕೈಲೆ ಆದಟ್ಟು ಹೇಳಿವಿ ನಾವು ಭೀ ಈ ಆಯ್ತದ ಗ್ರೂಪ್ ಅದ ಕ್ಲೋಸ್ ಮಾಡ್ಯಾರಾ.
ಹ್ಞ.
ನಮ್ಮ ಡಿಪ್ಲೊಮಾ ಇದೇ ಮೊದಲ ಬಾರಿಗೆ ಈ ರೀತಿ ಒಗ್ಗಾಟ ಆಗಿರುವುದು. ಬಾಹಳ ಸಂತೋಷ ಕರ್ನಾಟಕ ಇ ಎಚ್ ಪಿ ಅಸೋಸಿಯೇಷನ್ ಗ್ರೂಪ್ ಸಾವಿರ ಸದಸ್ಯರು.
ಒಗ್ಗ ಒಗ್ಗಟ ಇದರ ಏನ್ ಮಾಡ್ತವ ಸಪೋರ್ಟ್ ಮಾಡಲ್ಲಗಿರಲ್ಲ.
ಹ್ಮ್ ನಮ್ಮ ಹೋರಾಟಕ್ಕೆ ಹಾ
ಬರಿ ಗ್ರೂಪ್ ನ್ಯಾಗ ಇದ್ದರೆ ಆಯಿತು.
ಹ್ಮ್ ಅದೇ ಅಂದ್ರೆ ನಾವ್ ಬರೀ ಗ್ರೂಪ್ ವಾಟ್ಸಪ್ ನಲ್ಲಿ ಇರುವುದ ಆಗಲ್ಲ ಹೋರಾ ಟಕ್ಕೆ ಬರಬೇಕು ಅಂತ ಹೇಳ್ತಾನ ಅವ.
ಏ ಸಮ ಸುಮ್ ಜೈನ್ ಆತರಿರು ವಿಡಿಯೋ ಕಾಲ್ ನ್ಯಾಗ.
ಹ್ಮ್ ಹ್ಮ. ಯಸಿ ನಮ್ಮದ ಇನ್ನ ಮುಗದಿಲ್ಲ ಅಲ್ಲ ನಿಂದರ್ ನೌಬಿ ಇದಾವ ಅಂತ್ ಒಂದ್ ಕೈ ನೋಡೋದ ಇರುತ್ತೆ.
ಹ್ಮ್.
ಹ್ಮ.
ಇಲ್ಲ ಇನ್ನ ಸುಮ್ ಜಾಯಿನ್ ಆಗ್ತವ ಜಾಯಿನ್ ಆಗಿ.
ಇವರು ಒಂದು ಇದು ಡಿ ಕೆ ಶಿವಕುಮಾರಗೆ ಒಂದ್ ಲೆಟರ್ ಬರಿಬೇಕಂದ್ರ ಅಂತ ಇವರು.
ಹ್ಮ್.
ನೀರ್ ಹೇಳಲ್ಯಾ.
ಹ್ಮ್.
ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ. ಶೀಘ್ರವೇ ನೇಮಕಾತಿ ನಡೆಸಲು ಭೇಟಿಯಾಗಬೇಕಾಗಿದೆ.
ಹ್ಮ್.
ಆದ್ದರಿಂದ ರಾಮನಗರ ಜಿಲ್ಲೆಯವರು ಹಾಗೂ ಕನ್ ಕನಕಪುರ ಮತ್ತ ಕ್ಷೇತ್ರದವರು ಜೊತೆಗೆ ಬೆಂಗಳೂರಿನಲ್ಲಿ ವಾಸವಿರುವವರು ಮನವಿ ನೀಡಲು ನಮ್ಮ ಜೊತೆ ಬರಬೇಕು.
ಹ್ಮ್.
ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಅತ್ತ ವಲಯದಲ್ಲಿ ನಿಮಗೆ ಯಾರಾದರೂ ಪರಿಚಯ ಇದ್ದರೆ ಕೈ ಜೋಡಿಸಿರಿ.
ಅಂದ್ರ ಇವರಿಗೆ ಎಮ್ ಎಲ್ ಎ ಅವರು ಯಾರ ಪರಿಚಯ ಇದರು ಹ್ಮ್.
ಈಗಾ. ತುರ್ತಾಗಿ ಯಾರು ಯಾರು ಬರುತ್ತಿರಿ ಹಾಗೂ ಈ ಮೇಲಿನ ಜಿಲ್ಲೆಯವರು ಇದ್ದೀರಿ. ದಯಬಿಟ್ಟು ನಮಗೆ ನಿಮ್ಮ ಹೆಸರು ಹಾಗೂ ಮೊಬೈಲ್ ನಂಬರ್ ತಿಳಿಸಿ ಅಂತ.
ಹ್ಮ.
ಇನ್ನೊಂದ ಏನಂತ ಗೊತ್ತಾ.
ಹಾ.
ಅನಗತ್ಯ ಚರ್ಚೆ ಹಾಗೂ ಗೊಂದಲಗಳಿಗೆ ಇಲ್ಲಿ ಅವಕಾಶವಿಲ್ಲ.
ಉದರಿ ಮಾತ್.
ಉದರಿ.
ಉದರಿ ಮಾತು ಉದರಿ ಸೋಕಿ ಅರಇಲ್ಲ.
ಗ್ರೂಪ್ ದಾಗ್ ಹಾಕ್ತಾರ ನೋಡ ಜೈ ಶ್ರೀರಾಮ್ ವೀಡಿಯೋ ಇದು ಯೂಟ್ಯೂಬ್ ವೀಡಿಯೋಗಳು ಬಿಡ್ತಾರ ಅಣ್ಣಾ.
ಹಾ ಊಟ ಆಯ್ತಾ. ನಾವ ಇವತ್ತು ಚಿಕನ್ ಬಿರಿಯಾನಿ ತಿನ್ನಲು ಇದು ಬಂದಿವಿ ಸ್ನ್ಯಾಪ್ ಹಾಕಿದೆ.
ಓಕೆ.
ಇಂಥವೆಲ್ಲ ಉದ್ರಿ ದಂಧೆ ಬ್ಯಾಡ ಅಂತನಾ ಆವ ನಂಗ್.
ಸೀರಿಯಸ್ ಆಗಿ ಕಾರ್ಯನಿರ್ವಹಿಸಬೇಕು. ಇಲ್ಲವಾದಲ್ಲಿ ಗ್ರೂಪ್ ನಿಂದ ರಿಮೂವ್ ಮಾಡಲಾಗುವುದು ಅಂತ.
ತಿನ್ನರ್ಯಾಕ್ ಅನ್ನಬೇಕ ಹಂತವ ಮಾಡೋದಿದ್ದರು.
ಹ್ಮ್ ಹೋರಾಟ ಬಗ್ಗೆ ಅಷ್ಟೇ ಮಾತನಾಡಿರಿ ಅಂತ.
ಹ್ಮ್. ಇಗ ನಮ್ ಎ ಡಿ ಓ ಬಿ ಏನ್ ಬಿ ಸಪೋರ್ಟ್ ಮಾಡ ಇದ ರ ಈಕೆ ಆಗದ.
ಮೀಡಿಯಾ ಅಂತಲ್ಲಿ ನೀವು ಹೊರಗ ಅವ್ನ ಈಗ ಪರ್ಸನಲ್ ಏನೋ ಮಾತಾಡೋವ ಕ್ಲಾಸ್ ಬಗ್ಗೆ ಎಷ್ಟೇ ಮಾತಾಡ್ತವ.
ಹ್ಮ್
ಸ್ನೇಹಿತರೆ ಬೇರೆ ಬೇರೆ ಅನ್ಯ ವಿಚಾರಗಳನ್ನು ಬಗ್ಗೆ ಚರ್ಚೆ ಮಾಡಬೇಡಿ ಈಗ ಬೇಕಾಗಿರುವ ಪ್ರಮು ಖ ಕಾರ್ಯಗಳ ಬಗ್ಗೆ ಮಾತ್ರ ಮಾತನಾಡಿ ಅವರು ಡಿಪ್ಲೊಮಾ ಸಂಗೋಪ ಪನ ಪದವೀಧರರ ಎಂದು ಬಳಸಿದ್ದಾರೆ ಡಿಪ್ಲೊಮಾ ಕೂಡ ಒಂದು ಪದವಿನೇನೆ.
ಹ್ಮ್.
ದಯವಿಟ್ಟು ಈ ವಿಷಯ ಮುಖ್ಯ ವಿಷಯ. ಬಿಟ್ಟು ಬೇರೆ ಕಡೆ ಎಳೆಯಬೇಡಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸುಮಾರು ಹತ್ತು ವರ್ಷಗಳ ಕಾಲ ಲೆಟರ್ ಹೆಡ್ ಇದೆ.
ಹ್ಮ್.
ಇವಾಗ ಬೇಡ ಅಂದ್ರೆ ಹೇಗೆ ರೀ ಪದವೀಧರರ ಸಂಘ ಎಂಬುದು ಸೂಕ್ತ.
ಏ ನ ಅನ್ಸುದ್ರಪ ಸುಮ್ಮ್ ಮಾಡ್ತಾವ ಇವು ಇವು ಸಪೋರ್ಟ್ ಮಾಡಲ್ಲ ಅವ್ನಿ.
ಏ ಆಯ್ತು ಕಟ್ಟ ಆಯ್ತು.
ಆ.
ಹ್ಮ ಹ್ಮ್ ಹ್ಮ್. ಟು ತ್ರಿ.